ಲ ಕೆ. ಸರಿ.
ಹಾ ಹೇಳಿ.
ಏನ್ ಮಾಡ್ತಿದ್ದೀರಾ.
ಸುಮ್ಮನೆ ಕುಂತಿದ್ದೀವಿ ನೀವೇನ್ ಮಾಡ್ತಾಿದ್ದೀರ.
ನಾೂ ಏನಿಲ್ಲ ಹಾಗೆ ಸುಮ್ನೆಿ ಹೊೋಳ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ.
ಹಾ ಹೊಲ ಎಲ್ಲ ಇದ್ಯಾಾ.
ನಿಮಗಿಲ್ವಾ.
ಹಾಂ ನಮದುು ಇದೆ.
ಹ್ಮ. ಏನು.
ಮನೇಲಿ ಹಸಾಕರ ಮ್ಯಾಕೆ ಏನಾದ್ೂ ಇದಾವ ಅಂತ.
ಆ ಎಲ್ಲ ಇದ್ದಾವೆ ಹಸು ಕೆರುವು ಮೇಕೆ ಇತ್ತು. ಎಲ್ಲಾ ಇದೆ. ನಿಮ್ಗೆ ಏನಾದ್ೂ ಇದ್ಯಾಾ.
ನಮ್ಗೂ ಇದಾವೆ ಅದಕ್ಕೆ ಕೇಳ್ದ.
ಹಾ ಹಾಗೆ.
ಏನ್ ಇಗ್ತೀರಾ ತೊಡ್ದಾಗಲ್ಲ ಬೆಳೆ.
ತೋಡದಲ್ಲಿ ಆಳುಗಡ್ಡೆ. ಪೇಜೋಳಾ. ಹ ಕಡಲೆಕಾಯಿ. ಅವ್ರ ಕೈ ಎಲ್ಲಾಗಿರ್ತೀವಿ ಸದ್ಯಕ್ಕೆ ಇವಾಗ ಜೋಳ ಬಿತ್ತನೆ ಮಾಡಿದೀವಿ ಮಳೆ ಇನ್ನು ಬರ್ತಾ ಇಲ್ಲ ಸರಿಯಾಗಿ. ಅದಕ್ಕಕ. ತುಂತ್ು ನೀರಾವರಿ ಮಾಡೋಣ ಅಂತ ನಂದು ಕೊೊಳ್ಳೆ ಬಾಗ. ದೆ. ಅದಕ್ಕೆ ಅದಕ್ಕೆ. ಅಕೆ ಸ್ವಲ್ಪ ನೀರ್ ಬಿಡ್ತಾ ಇದ್ವಿ.
ಹ ಬೋರ್ಬಲ್ಲ ಏನು ಇಲ್ಲ
ಹಾ ಇದೆ ಹ ಹಾ ಏನ್ ನ್ ಸಮಾಚಾರ
ಏನಿಲ್ಲ ಎಲ್ಲ ನೀವೇ ಹೇಳ್ಬೇಕು ನಮ್ದ ಏನಿದೆ
ಹಾಗೆ ಹ ನೀವು ಏನ್ ಬೆಳಗ್ಿಗೆ ಬೆಳ್ತೀರಾ
ನಾವು ೋಳರಾಗಿ
ಹಾ
ಇನ್ ಇನ್ ಮಿಕ್ಕೆ ಕುಂಬಳ ಕಾಯಿ ಆತರ ಚಿಕ್ಕ ಚಿಕ್ಕ ಬೆಳೆ ಬೆಳಕೊತವಿ ಇವಾಗ ಸದ್ಯಕ್ಕೆ ನಮ್ ಕಡೆನೂ ಮಳೆ ಇಲ್ಲ ಬೋರ್ಗಳಲ್ಲಿ ನೀರಿ ಇಲ್ಲ ಹಾಗಿ ನಾಾವನ್ನ ಶ್ರದ್ದಿಕ ನಕಪೋಗಿಲ್ಲ
ಸರಿ ಸರಿ ಸರಿ ಮಳೆ ಬರ್ಬೇಕಲ್ವಾ ಏನಕ್ಕಾದ್ರುನು
ಹಾ ಈ ಸಲ ಮುಂಗಾರುನು ಕರೆಕ್ಟ್ ಆಗೆ
ಹೌದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಪ್ಪಾ ಕಷ್ಟ ಆಗುತ್ತೇನೋ
ಸ ಸ ಎಷ್ಟೊತ್ತಿಗೆಲ್ಲ ಕೆರೆ ಕುಂಟೆಲ್ಲ ನೀರ್ ಬಂದಿರೋದು ಸಲ ಇಲ್ಲ ಇಲ್ಲ
ಮತ್ತೆ ನೀಏನ್ ಸಮಾಚಾರ ಏನ್ ಊಟ ಮಾಡ್ದಿ ಮಧ್ಯಾಹ್ನ
ಮಧ್ಯಾಹ್ನ ಅನ್ನ ಸಾಂಬಾರ
ಹೌದಾ ತಂಬರ್ ಮಾಡು
ಹುಳಿ ಸಾಂಬಾರ್ು ಮಾಡಿದ್ರು ಮನೇಲಿ ಹ ನೀವ ಎಂತಿದ್ರಿ
ನವು ಅಷ್ಟೇ ಅಣ್ಣ ಸಾಂದ್ರ ನಮ್ಮ ನಾಮ ಮೊಳಕೆ ಕಳ್ಸಂಬಾರ ಮಾಡಿದ್ರು ಹ್ಮ್ ನಾವು ಕ
ಹ್ಮ್ ಹ್ಮ್ ಏನ್ ಮಾಡ್ತಾ ಇದ್ರು
ನಾವು ವೈದ್ಯಕೀಯ ಶಿಕ್ಷಣ ಮಾಡ್ತಾವಿ
ಹಾ ಹಾ ಎ ಬಿ ಬಿ ಎಸ್
ಅಲ್ಲ ಅಲ್ಲ ಹಾ ಅದರಲ್ಲಿ ಪದವಿ ಒಂದು ಬರುತ್ತೆ
ಅದೆ ಯಾವ ಉತ್ತರ ಪದವೇ ಳ
ಅದುೂ ಅರವಳ್ಿಕೆ ತಜ್ಞರು ಅಂತ
ಹಾಂ ಹಾಂ ಹಾಂ ಯ ಅದರಿಂದ ಪ್ರಯೋಜನ ಅಂದ್ರೆ ಯಾವ ಇದ್ರಲ್ಲಿ ಬರುತ್ತ ಮತ್ತ ಯಾವದ್ರಕ್ಕೆ ಚಿಕಿತ್ಸೆ ಮಾಡುವುದು
ಚಿಕಿತ್ಸೆ ಮಾಡ್ಕೋ ಅಳ್ಸ್ಬೇಕಂದ್ರೆ ಶಸ್ತ್ರಚಿಕಿತ್ಸ ಗ ಮುನ್ನ ಗರೋದಿಗೆ ನೋವು ಉಂಟಾಗದೆ ಮದ್ ಮದ್ದುಕ್ ಹ್ತಾರಲ್ಲ
ಹಾ ನಷ್ಟತಿಷಯ
ಹಾ ಅದು ಅದನ್ನ ಮಾಡ್ತಿರೋದು ಹ್ಮ ಸೈರ ಕೊಂಡಿದ್ದೀರಾ
ಹಾ ನಮ್ ಫ್ರೆಂಡ್ ಒಬ್ಬ ಮಾಡ್ತಾ ಇದ್ದಾನೆ ಅನಷ್ಟು ಇಷ್ಯ ಅದಕ್ಕಾಗಿ ಅದ್ರ ಬಗ್ಗೆ ಗೊತ್ತಿದೆ ಮ ಮಂಡ್ಯ ಆ ಕಾಲೇಜ್ ಹೆಸರು ಆ ಸಂಸ್ಥೆ ಹೆಸರು ಕರೆಕ್ಟ್ ಆಗಿ ಗೊತ್ತಿಲ್ಲ
ಪರವಾಗಿಲ್ಲ ಬಿಡಿ ನಾವವು ಅದನ್ನ ಮಾತಾಡ್ಕೋಬಹದು ಇ ಬ ಅದೆಲ್ಲ ಮಾತಾಡ್ಕೋಬಾರ್ದಲ್ವಾ ನಾವು
ಹಾ ಮನೇೆಯಲ್ಲಿ ಎಷ್ಟ ೇಟ್ ಹಾ ಹಾಕ್ತೀರಾ
ಹಸು ಎರಡು ಹಸು ಒಂದ್ ಕರು ಇದೆ ಹ
ಹಾ
ಆ ಎರಡು ಹಸುಗ ಒಂದ್ ಹೊತ್ತಿಗೆ ಇಪ್ಪತ್ ಲೀಟರ್ ಆಗ್ತವಿ
ಎರಡುಸ ಇಿಂದ
ಹೌದು
ಒಂದು ಟೈಮ ಇಪ್ಪತ್ತು ಲಟ ರ ಹಾ
ದಿನಕ್ಕೆ ನಲ್ವತ್ತಂಗ ಆಗ್ತೀವಿ
ಹ ಹಾ
ಹ್ಮ್
ದೊಡ್ಡ ದೊಡ್ಡಸನ ಸಾಕಂಗಿದ್ದೀರಾ
ಇಲ್ಲ ಇಲ್ಲ ಇದುಕ್ಕೆ ಅವನು
ಚಿಕ್ಕು ಚಿಕ್ಕ ಆದಾದ್ರರು ಒಂದು ಟೈಮಿಗೆ ಅಥಲೀಟ್ರು ಒಂದ್ ದಸ ಕರಿಯಲ್ಲಲ್ಲ ದೊಡ್ಡ ದಸ ಆದ್ರೆ ಮಾತ್ರ ಕರೀತಾರೆ
ಏನು
ಚಕ್ಕ ಚಕ್ಕ ಹಸು ಒನ್ ಟೈಮಿಗೆ ನಲ್ವ ತಾ ಲ ಹತ್ತು ಲೀಟರ್ ಕಡುತ್ತ. ತುಂಬಾ ಕಷ್ಟ ಇದೆ.
ಹೌದಾ ಹೌದ ಸರಿ ನಿಮ್ಮ ಲೆಕ್ ದಲ್ಲ ಹಂಗೆ ಅನ್ಸುತ್ತೇನ. ನಮ್ಗೆ ಅವವು ಚಿಕ್ಕ ಹಸು ಗರ್ಲಿಂದ. ನನಗೆ ಅವ ಚಿಕ್ಕ ಹಸುಗ್ಗಳ ಅನ್ಸುತ್ತೆ.
ಹಾ ಹಾ ಹಾ ಹಗೆ ಮತ್ತೆ. ಹೇಳಿ
ಏನು ಇಲ್ಲಾ ಹೇಳ್ಬೇಕೇ ನೋಡಿ.
ಇದೇನಿದೆ ಎಲ್ಲ ನೀವ ಹೇಳ್ಬೇಕು.
ನೀವೆಲ್ಲಾದ್ರೂ ಸ್ಲಗ ಭೇಟೆ ನೀಡಿದ್ರಾ.
ಇಲ್ಲಿ ಏನ್ ಕೇಳ ಅರ್ ಕೇಳ್ಸಿಲ್ಲ.
ಅಂದ್ರೆ ಇತ್ತೀಚಿಗೆ ನೀವು ಯಾವಾಗಲಾದರೂ.
ಹ್ಮ ಭೇಟಿ ನೀಡಿಲ್ಲ. ನಾಳೆ ಭೇಟಿ ನೀಡೋಕೆ ಎಲ್ಲ ತಯಾರಿ ಮಾಡ್ಕೊಂಡು ಹೊಲ್ಟಿದೀವಿ.
ಹೌದಾ ಎಲ್ಲಿಗೆ ಹೋಗ್ತಿದ್ದೀರಾ.
ಕೇರಳ.
ಓಹ ಇಲ್ಲಾ ಸ್ನೇಹಿತರ್ ಗುಂಪಾ ಸರಿ ಸರಿ ಸರಿ. ಒಳ್ಳೇದಾಗ್ಲಿ ನಾವು ಸದ್ಯಕ್ಕೆ ಪರೀಕ್ಷೆಗಳ ಹತ್ರ ಬರ್ತಾವೆ.
ನಿಮಗೆ ಇವಾಗ ಹಾ ಹೇಳಿ ಹೇಳಿ ಹೇಳಿ ಏನ ಹೇಳುದ್ರ ಕೇಳ್ಸಿಲ್ಲ.
ಅದೇ ನಮ್ಗೆ ಇವಾಗ ಸದ್ಯಕ್ಕೆ ಪರೀಕ್ಷೆಗಳ ಹತ್ರ ಬರ್ತಾ ಇದೆಯಲ್ಲಾ. ಹಾಗಾಗಿ ನಾವ ಎಲ್ಲೂ ಹೋಗ. ಲಿಲ್ಲ ಪರೀಕ್ಷೆಗೆ ಮುಗಿದ
ನಮಗೆ ನಾಳೆ ಮುಗಿಯುತ್ತಲ. ಪರೀಕ್ಷೆ. ನಾಳೆ ಸಾಯಂಕಾಲ ಪರೀಕ್ಷೆ. ಬೆಳಿಗ್ಗೆ ಪರೀಕ್ಷೆ ಮುಗಿಸ್ಕೊಂಡು ಸಾಯಂಕಾಲ ಹಗೆ ಹೋಗ್ಬಿಡದು ಆತರ ಪ್ಲಾನ್ ಮಾಡಿದೆ. ಹಲೋ. ಕೇಳ್ಸ್ತಾ ಇದ್ಯಾ.
ಹಲೋ.
ಕೇಳ್ಸ್ತಾಇದಿಯ.
ಕೇಳಸ್ತಾ ಇದಿದ್ಯಾ.
ಹಾ ಕೇಳಿಸ್ತ ಇದೆ ಹೇಳಿ.
ಅದೇ ಪರೀಕ್ಷೆ ಮುಗಿಸಸ್ಕೊಂಡ್ ಹೋಗ್ತೀರಾ ಹಂಗೆ.
ಹ ಬೆಳಿಗ್ಗೆ ಪರೀಕ್ಷೆ ಮುಗಿಯುತ್ತೆ ನೈಟ್ ಒಂದು ಅ ರಾತ್ರಿ ಸುಮಾರು ಒಂದ್ ಹತ್ತು ಹತ್ತು ಗಂಟೆ ಹಂಗೆ ಹೋಗು ಹೋಗುವುದು ಎಂದು ನಿರ್ಧಾರ ಮಾಡಿದ್ದಿದೆ.
ಸುಖಕರವಾಗಿರಿ ನಿಮ್ಮ ಪ್ರಯಾಣ.
ಹಾ ತುಂಬಾ ಧನ್ಯವಾದಗಳು.
ಸರಿ ಸರಿ ಮತ್ತೇನೇನ್ ಸಮಾಚಾರ ನಿಮಗೆ ಯ ಯಾವ ತರದ ಊಟ ಅಂದ್ರೆ ಇಷ್ಟ ನಿಮಗೆ,
ನಮ್ಮಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ.
ಮಾಂಸಹಾರಿನ ಯಾಕೆ ಸಸ್ಯ ಹಾರಿ ಇ
ಸಸ್ಯಾರಿಗಿಂಟ ನಮ್ ಮಾಂಸಾಹಾರಿ ತುಂಬಾ ಇಷ್ಟ ನಮ್ಗೆ.
ಅದೇಕಂಗೆ.
ಸಷ್ಯಾರಿ ಆ ನೀವು ಮಾಂಸ ತಿನ್ನೋದಿಲ್ಲ ಇರ್ಬೇಕ ಅನ್ಸುತ್ತೆ.
ತಿಂತೀವಿ ಅಂಗಂತಿಲ್ಲ ಬಟ್ ನನ್ ಗೆ ಆದ್ರೆ ನಂಗ ಅಷ್ಟೊಂದ ಇಷ್ಟ ಆಗಲ್ಲ ಅದಕ್ಕು.
ಮಮ್ಮಿ ಸಸ್ಯಹಾರಿ ಅಂದ್ರೆ ಇಷ್ ಇಷ್ಟ ಆಗಲ್ಲ ಮಾಂಸಾ ಮಾಂಸಾಹಾರಿ ಅಂದ್ರ ಬೇಕಾದ್ರೆ ಎಷ್ಟು ಬೇಕಾದ್ರು ತಿಂತೀನ್.
ಹಾ ಹ ಹ ಸರಿ ಸರಿ
ಹಾ
ಮತ್ತೆ ನೇನ್ ಸಮಾಚಾರ
ಮತ್ತೆ ನೀವು ಇತ್ತೀಚಿಗೆ ಯಾವ ಚಲನಚಿತ್ರ ಎಲ್ಲ ನೋಡಲ್ಲ.
ನಾವು ಸ್ಥಳಗಳಿಗೆ ಅಂದ್ ದ್ರೆ ನಾವು ತಿರುಪತಿಗ್ ಹೋಗಿದ್ವಿ.
ಹಾ ಹ ಹೇಗರಿತು ಭಗವಾನ್ ಷಣ ಎಲ್ಲ.
ರ ದರ್ಶನ ಚೆನ್ನಾಗಯ್ತು ಜನ ಸಕರ ಆಯತು ತುಂಬಾನೇ ಇತ್ತು
ಹ ದರ್ಶನ ಮಾಡಕ ಎಲ್ಲ ಎಷ್ಟು ಟೈಮ್ ತಗಂಟು
ಆ್ ಆ ಐದರಿಂದ ಆರ್ ತಸ್ ತಗೊಂತು
ಹ ಹಾ ಹಾ
ಹೂ ಬೇಗನೆ ಆಯ್ತು ಬಿಡಿ
ಬೆಟ್ಟ ಹತ್ತಿ ಹೋಗಿದ್ದ ಇಲ್ಲ ಡೈರೆಕ್ಟ್
ಇಲ್ಲ ಇಲ್ಲ ನಾವು ಬೆಟ್ಟ ಹತ್ತಿ ಹೋಗಿದು ಹೂ
ಅಂದ್ರೆ ನೀವು ಸ್ನೇಹಿತರೆಲ್ಲಾ ಒಟ್ಟಿಗೆ ಹೋಗಿದ್ರಾ ಎಲ್ಲಾ
ಇಲ್ಲ ನಾ ಸ್ನೇಹ ಸ ಎಲ್ರರು ಇಲ್ಲ ನಾವು ಇಬ್ರು ಹೋಗಿದ್ವಿ ನಾನು ನಮ್ಮ್ ಸ್ನೇಹಿತ ಇದ್ರಿ
ಇದು ತುಂಬಾ ಕ್ಲೋಸ್ ಅನ್ಸುತ್ತೆ ಹ ಹಾ ಹ ಮತ್ತೆ
ಇ
್ಮ ನಮ್ದೇನಿದೆ ಇ ಿಗೆ ಯಾವು ಚಲನಚಿತ್ರಗಳು ಏನು ನೋಡಿದವೆ
ಚಲನಚಿತ್ರ ಅದು ಲವ್ ಮಕ್ ತ್ರಿ ನೋಡ್ದ
ಹ
ಅದು ಬಿಟ್ರೆ ಇನ್ನು ಸದ್ಯಕ್ಕೆ ಯಾವ್ದೂ ನೋಡಿಲ್ಲ ಯಾವ್ದಾದ್ರೆ ನೀವೇ ಹೇಳಿ ನೋಡುವ
ಸ್ಟೋರಿ ಹೆಂಗಿದೆ ಅದು
ಸ್ಟೋರಿ ನನಗಿಷ್ಟ ಆಯ್ತು ಅಂದ ನನ್ಗಿಷ್ಟ ಆಯ್ತು
ಹಾ ಹಾ
ಹೂ ನಿಮ್ಗೆ
ನಮ ನಾನು ಇನ್ನ ನೋಡಿಲ್ಲ ನೋಡ್ಬೇಕು ರೆಕಮೆಂಡ್ ಮಾಡ್ಬೋದ ನೀವು ಚೆನ್ನಾಗಿದೆ ನೋಡಿ ಅಂದ್ರೆ ನೋಡಕ್ ಪ್ರಯತ್ನ ಮಾಡ್ತೀನಿ
ಹಾ ನೋಡಿ ಪರವಾಗಿಲ್ಲ ಹಂಗೇನಿದೆ ಹ್ಮ ನೋಡ್ಬೋದು ಒಂದ್ಸಲಕ್ಕೆ
ಯಾವ ಓ ಟಿ ಟಿ ಅಲ್ಲಿ
ಹನು
ಯಾವ ಓಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲ ಇಿದೆ
ಅದು ಅಂದ್ರೆ ಅದಾ
ಜಿಯ ಸ್ಟಾರ್
ಹಂಗ ಹಂಗ ಅಂದ್ರೆನ ಅದು ನನ್ನ ಗೆಳೆಯೇ ನಂಗೆ ಅದು ಡೌನ್ಲೋಡ್ ಮಾಡ್ಕೊಟ್ಟತ್ತು ನಾವು ಅವರ ಮೊಬೈಲ್ನಿಂದ ಹಾಕ್ಸ್ಕೊಂಡ್ವಿ ನಿಂತ ಸಮಾಚಾರ
ಏನಿದ್ದ ಎಲ್ಲ ನೀವೇ ನಮ್ದು ಏನ್ ಇದೆ
ಹೂ ಕ ಏನ ಇರುತಟ ಹೇಳ
ಹ
ಚಿಕ್ಕವರ ದೇವ ದೊಡ್ಡರು ಹೇಳಿದ್ರೆ ಕೇಳ್ತೀವಿ
ಹಾ ನಾವ ಯಾವ್ದ ದೊಡ್ಡೂರಿ
ಹ್ಮ್ ಪರ್ವಾಗಿಲ್ಲ ಹೇಳ್ರಿ
ಆ
ಪರ್ವಾಗಿಲ್ಲ ಹೇಳ್ತೀನಿ ನೀವೇ ದೊಡ್ಡರೀಗ
ಹೇಟ ಬರಿಲಿ
ಹೇಳಏಿದೆ ಯಾವ್ದ್ ಯಾವ್ದ ಅಂತಾರ ಅನ್ಕೊಳ್ಳಿ
ಮತ್ತೆ ನಿಮ್ಮತ್ ನಿಮ್ಮತ್ ರ್ ಮಾತಾಡಿದು ತುಂಬಾ ಖುಷಿ ಆಯ್ತು ಇದೇ ತರ
ಹಾ ಸರಿ ನಾ ಮೂವಷ್ಟೆ ತುಂಬಾ ಖುಷಿ ಆಯ್ತು
ಧನ್ಯವಾದಗಳು
ಹಾ ಧನ್ಯವಾದ್ದ